ಹಲೋ
ಹ್ಮ್
ಅತ್ರ ಆರಾಮಾಮತ್ತ ರ ಹಾ ಆರಾಮದೇ ನೀವ್ ಆರಾಮದರಿ ಹ್ಮ್ ನಾವು ಆರಾಮಬೇಕ್ರ ಹ್ಮ ಹ್ಮ್ ಊಟ ಆಗೇತ್ರ ಊಟ ಚಾ ಕುಡಿ ಪಕ
ಹೌದನ್ರಿ ಹ್ಮ್ ಮತ್ರಿ
ಮತ್ತೆೇನಲ್ಲ ಹ
ಇದ ಸ್ವಲ್ಪ ಶಾಲಿ ಬಗ್ಗೆ ಕೇಳೋದಿತ್ತರಿ
ಹಾ ಹೌದಾ ಕೇಳ್ರಿ ಏನಂತ
ಹ್ಮ ನಮ್ಮ್ ಮಗಳಿಗ ನಾಕನೇ ಕ್ಲಾಸ್ ಅದಾಡ್ರಿ
ಹಾ ಹಾ
ಏ ನಾ ಹದಯ ಕೋಚಿಂಗ್ ಬರ್ತತಿ ಆಮೇಲೆ ಮುಂದಿನ ಫ್ರೀ ಹಾಕತಿ
ಹಾ ಈಗೆಲ್ಲ ಈ ಹೊರಗಡೆ ಪ್ರೈವೇಟ್ ಹ್ಮ ಹ್ಮ ಹೊರಗಡೆ ಪ್ರೈವೇಟ್ ನಯಮಹೋದಯ ಕಚಿಂಗ್
ಹ್ಮ ಹಟ್
ಹೊರಗಡೆ ನಾವು ಅದೇ ಕೋಚಿಂಗನ ಕೊಡ್ತಾರಾ
ಹಾ ಹಾ ಹ
ಹೊರಗಡೆನು ಕೊಡ್ತರ ಆಮೇಲೆ ಶಾಲೆಗೆ ಬೇಕಂದ್ರೆ ಅವರುೂ ಹೇಳ್ತಾರ
ಅಲ್ರರಿ ಅದತ್ರಿ ನಮಗಗ ನಮಗೆ ಹೆನ್ ರಿ ಈಗ ಹ ಇಪ್ಪ ನಾವ್ ಯಾರ್ನುೂ ಹಾ ಕೇಳ್ರಿ ನದ ಕೋಚಿಂಗ ಈ ಹುಡುಗರ್ನ
ಹ್ಮ್ ಹ್ಮ್
ಈಕಿಂದ ಫಸ್ಟ್ ಹಾಕ್ಬೇಕನ್ನಾಗತ್ತಾರ
ಹ್ಮ್ ಹ್ಮ್
ಅದಕ್ಕ ಏನಂಗ ಹಾಕಿದ್ರ ಏನ್ ಚಲ ಅಏನ್ ಏನ್ರ
ಚಲೋ ಬಿಡ್ರಿ ನವದಯ ಸ್ಕೂಲ್ ನ ದ್ಕಂತ ಹೋದ ಅಂದ್ರ ಎಲ್ಲ ಗರ್ಮೆಟ್ ಫೆಸಿಲಿಟಿ ಇರ್ ಫ್ರೀ ಇ ತ ಹಾಸ್ಟೆಲ್ ಫು್ರ ಇದು ಬತಿ
ಹ್ಮ್
ಹಾಂ ಭಾಳ ಜನ ಓದಿಸ್ತಾರೆ ಕೋಚಿಂಗ್ ಕೊಟ್ಟು ಸೆಲೆಕ್ಟ್ ಆಗ್ಬೋದು ಅಂದ್ರ
ಹ್ಮ ಎಷ್ಟನೇ ಕ್ಲಾಸ್ ಮಟ ಫ್ರೀ ಇರ್ತತ್ರಿದು
ಅಪ್ ಟು ಟ್ವೆಲ್ತ್ ಹನ್ನೆರಡು ಇದು ಪಿ ಯು ಸಿ ತನ ಇರ್ದತ್ತೆ
ಹೌದಸ
ಪೀಸ್ ವರಗನ ಹಾಸ್ಟಲ್ ಫೆಸಿಲಿಟ ಫೀಸು ಎಲ್ಲ ಕಡಿಮೆ ಆತ್ತು ನೀವು ಹೊರಗಡೆ ಮಾಡಿದ್ರಾ ಇವ ನೀವು ಪ್ರೈವೇಟ್ ಸ್ಕೂಲ್ನಾಗ ಹೋಗ್ತಾರಲ್ಲ ನಿಮ್ಮ ಮಕ್ಳಿಗೆ
ಹ್ಮ ಪ್ರೈವೇಟ್ ನ ಹೋಗ್ತಾರೀ
ಅಂದರೆ ವರ್ಷ ಫೀಸ್ ತುಂಬೋದು ಅದು ಮಾಡೋದು ಅಷ್ಟ ಇರ್ತೆ ಅಲ್ಲಿಾದ್ರೆಲ್ಲ ಗೌರ್ಮೆಂಟ್ ಫೆಸಿಲಿಟಿ ಇತ್ತು ಹ ಹಾಸ್ಟೆಲ್ನಾಗ ಚಲೋ ಇರ್ತದ್ರಪ್ಪ ಚಲೋ ಅದ ಅಂತ ಕೇಳನ್ ನಾನು
ಹ ನಿಮ್ ಕಡೆ ಯಾರ್ನು ಹಚ್ಚಿಲ್ಲನ್ರರಿ ನೀವು್
ಇಲ್ಲ ನಮ್ಮ ಒಬ್ರು ರಿಲೇಟಿವ್ ನಗ ಹಚ್ಚಿದ್ರೀ ಧಾರವಾಡ ಡ ನವೋದಯ ಬರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲೇ ಕಂಟಿನ್ಯೂ ಅದಾರ ಅಂತಂತಂದ ಹ
ಹೌದ ಅಂದ್ರೆ ಈಗ ಸ್ಟಾರ್ಟಿಂಗ್ ಈಗ ನಾಲ್ಕನೇ ಕ್ಲಾಸ್ ಅದಾಲ್ ಈಗ ಒಂದ ವರ್ಷ ಅಲ್ಲೇ ಅವರು ಕೋಚಿಂಗ್ ಕೊಡೋ ಸ್ಕೂಲ್ಗ ಕಳಸ್ಬೇಕನ್
ಹ ಹಾ ಹೊರಗಡೆ ಕೋಚಿಂಗ್ ಕೊಡ್ತಾರ
ಹೊರಗಡೆನ ಕೊಡ್ತಾರನ್ರಿ
ಹ ಹೊರಗಡೆ ಈಗ ಪ್ರೈವಟ್ ಈಗ ನಾಳಗ ಹ ಹ ನಾಲ್ಕನೇ ಕ್ಲಾಸ್ ಮುಗಿತ ಅಂದ್ರ ಆ ಅಲ್ಲೇ ಫಿಫತ್ ಬರತ್ತಾನೆ ಅಂತಂದ್ರೆ ನಿಮ್ದು ಹ ಹೊರಗಡೆ ಕೋಚಿಂಗ್ ಸ್ಟಾರ್ಟ್ ಆಗಿತ್ತು ಅಲ್ಲ ಹ್ಮ ಹ ಹೌದ ಕೋಚಿಂಗ್ ಸೆಂಟರ್ ಬಾಳದ ಅವ್ರೀ ಈಗಿಂದನೇ ಮಾಡ್ಬೋದು ನೀವು ಈ ಈಗ ಏನ ಇರ್ತತಲ್ಲ ವೆಕೇಶನ್ ಆಗ್ಕ್ತಗೊಳಕ ರೆಗ್ಯುಲರ್ ರೆಗ್ಯುಲರ್ ಬೇಸಿಸಸ್ ಮಾಗ ಕ್ಲಾಸ್ ಕಂಡಕ್ಟ್ ಮಾಡ್ತಿರ್ತಾರ ಅದಕ್ಕನು
ಹ್ಮ್ ಅದ ಸ್ಕೂಲಗ್ ಹಚ್ಬೇಕಂತ ಅನ್ನತಿದ್ರೀ
ಹಾ ದಿವಸ ಒಂದ್ ತಾಸ ಹಿಂಗ ಟ್ಯೂಷನ್ ಕ್ಲಾಸಸ್ ಸುತ್ತ ಅವ್ರ ಬಗ್ಗೆ ಹ್ಮ್ ಇದು ಅಡ ಅದು ಹೋಗೋದಾ ಅದನ್ನು ಇನ್ನು ಮ ಮೊರಾರ್ಜಿ ಸ್ಕೂಲ್ ಅಂತ ಅಂದ್ರೆ ಹಳ್ಳ ಹಳ್ಳೆಗರ್ತಾವಲ್ಲ ಅಲ್ಲಿ ಅಷ್ಟು ಶಿಸ್ತಿಲ್ಲ
ಹಾ ಹಾ ಹ
ನವದ ಹೋದ್ರ ತಾಾಲೂಕ ದೊಡ್ಡೋರ್್ದ ಈಗ ಧಾರವಾಡದಾಗ ಉಂದೈತಿ ಸಿಸಿ ತರ್ಚ ಒಳಗಂಡೈತ ಅ ಎಲ್ಲ ಜಿಲ್ಲಾ ಕಡೆ ಎಲ್ಲ ಒಂದೊಂದ್ ಕಡೆ ಅದ ಚುಲೋ ಬ್ರಾಂಚ್ ಅದಾವ ಎಲ್ಲ ಅಂದ್ರೆ ಅವ್ರದ್ದೇ ಕ್ಯಾಂಪಸ್ ಇರುತ್ತೆ ಅವ್ರ್ದು ಹರಗನ ಎಲ್ಲಾ ಇಐ್ ಇರ್ತತಿ ಸ್ಪೋರ್ಟ್ಸ್ ಇರ್ತಾವ ಎಲ್ಲಾ ಇರ್ತಾವ ಅದ
ಹ್ಮ್ ಅದ್ರ ಕಲ್ತ್ರಿಏಂದ್ರ ಗೋರ್ಮೆಂಟ್ ಜಾಬ್ ಚಲೋ ಸಿಕ್ತಾವ ಅಂದ್ರೆ ಇಲ್ಲಿ ನಾವುದಯ ಯಾಕ
ಇಲ್ಲಲ್ಲ ಹುಡುಗರದು ಗೌರ್ಮೆಂಟ್ ಜಾಬ್ಂದ ಬರಲ್ಲ ಹುಡುಗರು ಶಣಕ್ ಆಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರ ಅದು ಎಲ್ಲ ಇದೆ ಇ ಅದಕ್ಕಂತೇಳಿ ಒಂತ ನೋದ ಸಾಲಗ್ ಹೋದಾರ ಅಂತೇಳಿ ಒಂತ ಏನ ಇ ವರ್ತೆನ ನಾಳೆ ನೀವು ಎಲ್ಲರ ಪಿ ಯ ಸಿ ಏನೋ ಡಿಗ್ರಿ ಓದಕ್ ಕುಂಂತರ
ಹ್ಮ ಹಾ
ರಿಸರ್ವೇಷನ್ ಅಂತಾರಲ್ಲಾ ಹಂಗೆ ಅ ಈಗ ಮಿಲ್ಟ್ರಿ ಮಕ್ಳಿಗೆ ಹೆಂಗೆ ರಿಸರ್ವೇಷನ್ ಅ
ಹಾ ಹಾ ಆ
ಹಂಗ ನವೋದಯ ಸ್ಟೂಡೆಂಟ್ಸ್ ಅಂತೇಳಿ ಅವ್ರಿಗುಂತ ಬೇರೆ ರಿಸರ್ವೇಶನ್ಂ ಇರುತ್ತ
ಹ್ಮ್ ಹ್ಮ್ ಹ್ಮ್
ಹುಡ್ಗರು ನೀಗಂದ ತಯಾರು ಮಾಡ್ಸಿದಾರ
ಹಾ್ ರೀ
ಪಿಕಪ್ ಆಗ್ತಾವ ಓದ್ತಾವ ಶಣೆ ಆಗ್ತಾವ
ಅಲ್ರರಿ ಅದೇ ಒಂದೊಂದು ಹಾಸ್ಟೆಲ್ ತೋರ್ತಿರ್ತಾರಲ್ರರಿ ಇ ಮಕ್ಳ ಹಾಸ್ಟೆಲ್ಗೆ ಹಾಕಿದ್ರ
ಅವೆಲ್ಲ ಒಂದೊಂದಸೆಲ್ಲ ಹಂಗ ನಡತಿರ್ತಾವಲ್ಲ ಅಂತ ಅಲ್ಲೆಲ್ಲ ಗಾರ್ಡಿಯನ್ಸ್ ಇರ್ತಾರ ಎಲ್ಲಾರ ಇರ್ತಾರ ಹೋಗ್ತಾರೆ ಮತ್ತೆಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರೆ
ಹ್ಮ್ ಹ್ಮ್ ಹ್ಮ ಹಂಗ ನಮ ಮಗನುೂ ಈ ಸತಿ ಟೆಂತ್ ಅದನ್ರಿ ಹಲೋ ಹೂನ್್ರರಿ ಮುಂದೆ ಏನ್ ಹಚ್ಬೇಕು ನಂತ ನಮ್ಗತ್ರ
ಹೌದು ಯಾರ ಹಂಗೆ ಟೆಂತ್ ಅಂದ್ರೆ ಸೈನ್ಸ್ ಮತ್ಸ್ ಎಲ್ಲ ಹೆಂಗ ಬರ ಸ್ಟಡಿ
ಏ ಚೆನ್ನಾಗ್ ಓದತ್ತನ್ರಿ ಎಲ್ಲಾ ನಾನು ಆಲ್ಮೋಸ್ಟ್ ನೈಂಟಿ ನೈಂಟಿ ಮ್ಯಾಗ ತಗೊಂತನ್ರಿ
ಹ ನೈಂಟಿ ಮೇಲ್ ತೊಂತಾನ ಅವನ ಇಂಟ್ರೆಸ್ಟ್ ಏನ ಯಾವ ಸೈಡ್ ಇದ್ರೆ ಕೇಳ್ಕೋ ಫಸ್ಟ್ ಏನ್ ಹೋಗ್ತಾರಂತೆ ಹುಡುಗಗ ಗೊತ್ತ ಹತ್ರಲ್ಲ ಅವಕಿನ ಇನ್ನ ಏನ್ ಮಾಡ್ಬೇಕು ಏನ್ ಅಂತ ಹೇಳಿ
ಹ್ಮ್ ಅದ ಗೊತ್ತಿಲ್ರಿ ನೀ ಏನ್್ರ ಕೇಳಾಕ್ ಹೋದ್ರ ತಡಿ ಮಮ್ಮಿ ಇಟ್ಟೆ ಅಂತರ ಪಾಸ್
ರಿಸಲ್ಟ್ ಬರ್ಲ್ತಡಿ ಅಂತವು ಅಲ್ಲಿ ತನಗೆ ಗೊತ್ತಂಗಿಲ್ಲ ಏನಿಲ್ಲ ಸೈನ್ಸ್ ಮಾಡ್ ಸೈನ್ಸ್ ಮಾಡಂತ ಹೇಳ್ರಿ ಸೈನ್ಸ್ನಾಗ ಪಿ ಸಿ ಎಂ ಬಿ ಸಬ್ಜೆಕ್ಟ್ ಬರ್ತಾವ ಫಿಸಿಕ್ಸ್ ಮ್ಯಾಥ್ಸು ಕೆಮಿಸ್ಟ್ರಿ ಬಯಾಲಜಿ ಅಂತ ಬರ್ತತಿ
ಹಾ ಹಾ
ಅದು ಬಿಟ್ರೆ ಬಯಾಲಜಿ ಬದಲಿ ಕಾಮ ಇದು ಕಂಪ್ಯೂಟರ್ ಸೈನ್ಸ್ ಬರ್ತತ್ತತಿ
ಹ್ಮ್ ಹ್ಮ್
ಬಯಾಲಜಿ ತಗೊಂಡ್ರೆ ಅಂದ್ರೆ ನಾಳೆ ಮೆಡಿಕಲ್ ಕಾಲೇಜ್ ಇದು ಎಂಬಿಬಿಎಸ್ಸಿಗೆತ ಹೋಮಿಯೋಪತಿ ಆಯುರ್ವೇದಿಕ್ ಯುನಾನಿ ಇವೆಲ್ಲ ಒದ ಬರ್ತವೆ ಫಾರ್ಮಸಿ ಎಲ್ಲಾ ಬರ್ತಾವ್ ರಿ ಸರ್ ಸೈಡ್ ಸ್ಟಡಿ ಮಾಡಕ ಬ ಸ್ಪ ಅದಕ್ಕೆ ಇದು ಸ್ವಲ್ಪ ದಾರಿಗಳು ಜಾಗ ಸಿಗ್ತಾವ ಚಲೋ ನೀವು ಇದ್ರಾಗ ಹೋಗ್ಬೇಕ ಅಂತ
ಮತ್ತೆ ಕಾಮರ್ಸ್ ಮಾಡಿದ ಮಾಡಸ್ಬೇಕಂತಲ್ರಿ
ಕಾಮರ್ಸ್ ಮಾಡಿದ್ರ ಡಿಗ್ರಿ ಮಾಡ್ಕೋಕ್ ಮಾಡಿಂದ ಮತ್ ಹುಡುಗರು ಅಷ್ಟು ಹೋದಾದ್ರೆ ಮತ್ ಬಿ ಕಾಮ್ ಇದು ಬಿ ಬಿ ಎ ಮಡಮ ಬಿ ಸಿ ಎ ಅಂತ ಹಂಗೇನೋ ವಿಚಾರ ಮಾಡ್ತಾರ
ಹೌ
ಹ್ಮ್ ಕಾಮರ್ಸ ಮಾಡ ಆರ್ಟ್ಸ್ ಮಾಡಿದ್ರೆ ಅದು ಟೀಚಿಂಗ್ ಸೈಡ್ ಬರುತ್ತ ಬಿ ಎ ಮಾಡ್ಕೊಬೋದು ಬಿ ಎ ಎಮ್ ಎ ಹಂಗೆಲ್ಲ ಓದ್ಬಹುದು ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತವಲ್ಲ ಐ ಎ ಎಸ್ ಐ ಅತ್ರರದ ಎಲ್ಲ ಅಂತ ಮಾಡ್ಕೊಂಡ್ ಹೋಗಕ್ ಬರ್ತ ಅವ್ರಗ ಹ ಸೈನ್ಸ್ ಮಾಡಿದ್ರುೂ ಅವ್ರಿಗೂನು ಮಾಡಕ್ ಬರ್ತ ತೋಗ ಪಟ್ಟ ಅವ್ರಗ ಅದ್ರಾಗ ಸ್ವಲ್ಪ ಅವ್ರು ಹಿಸ್ಟ್ರಿ ಓದಕೊಂಡ್ ಹೋಗಿರ್ತಾರಲ್ಲ ಸ್ವಲ್ಪ ನಾಲೆಜ್ ಜಾಸ್ತಿ ಮಾಡ್ತತ್ತ ಹಂಗ ಗಡು ಮಾಡಡೋ ಒಂದ್ಸರಿ
ಚರ್ ಹ್ಮ್
ಹ
ಯಾಕಂದ್ರೆ ಎಷ್ಟು ವರ್ಷ ಬೇಕಾಕತ್ರಿ
ಟೀಚರ್ ಬಾಳ ಬರ್ತದ ನೀವು ಬಿ ಎಸ್ಸ ಮಲೆನ ಮಾಡ್ಬೋದು ಬೇ ಸಿೆ ಮಾಡೆ ಅಂಗನ ಿಚಿಂಗ ಇವ್ರ ಮೇಲೆ ಹ್ಮ ಸಂಡೆ ಒಂದ್ ದಿವ್ಸಷಿ ಮಾಡ್ಕೊಂಡ್ ಬರ್ರಿ ನಿಮ್ ಮಗನ್ ಕರ್ಕೊಂಬರಿ ಎಲ್ಲಾ ಅವನ್್ಗೆ ಕೇಳೋಣಂತೆ ಒಂತತ್ ಏನ್ ವಿಚಾರ ಅವರು ಇರ್ತಾವಲ್ಲ ಏನೋ ಒಂದ ವಿಚಾರ ಇ ಕೇಳೋಣ ಆಮೇ ಇಲ್ಲ ಅಂದ್ರ
ಸೀಟ ಸಿಗ್ಬೇಕಂದ್ರೆ ಇದು ಮಾರ್ಕಸ್ ಬಾ ತಗೋಬೇಕ್ರೀ ಹುಡುಗರ ಈಗ ಫೀಸ್ ಎಲ್ಲಾ ಜಾಸ್ತಿ ಕೇಳ್ತಾರ
ಟಿ ಮೇಲೆ ಹೆಂಗ ತೊಂಡ್ರ ಅಂದ್ರ ರ್ಯಾಂಕಿಂಗ್ ಬರ್ತಾವ ಅದಕ್ಕೆ ಎಕ್ಸಾಮ್ ಬರ್ತ ಇಂಜಿನಿಯರಿಂಗ್ ಮಾಡಿದ್ರ ಹ ಸಿ ಡಿ ಡಸ್ ಅಂತರ್ತವು ಜೆ ಡಬಲ್ ಇ ಅಂತರ್ತತಿ ಮೆಡಿಕಲ್ ಡಾಕ್ಟರ್ ಓದಬೇಕಂದ್ರೆ ನೀಟ್ ಅಂತ ಎಕ್ಸಾಮ್ ಬರ್ತಾವ ಅಕ್ಕೆಲ್ಲ ಬೇರೆ ಬೇರೆ ಆದ ಅ ಒಂದ ಸರಿ ನಿಮಮ್ಮ್ ಹುಡುಗನ್ ಕರ್ಕೊ್ ಬರ್ರಿ ಹಾ ಸಂಡೆ ಸಂಡೆ ರಜೆ ಇರ್ತವಲ್ಲ ಒ ತಕ್ಕೊಂಬನಿಂದ
ಹೂ ಹೂ
ಮಾತಾಡೋಣ ಕೇಳೋಣ ಮತ್ತ ನಿಮ್ಮ ಮಗಳನ್ನ ಕರ್ಕೊಂಬರ ಯಾಕ ಈಗ ಕೇಳಣ ಅಂತ ಅಂದ್ರೆ ಗೊತ್ತಾಗ್ತಾವ ಏನಂತೆ
ಹ್ಮ್ದ
ನಾವು ನಮ್ಮ್ ಹುಡುಗಿ ಸಂಡೆ ಬರುತ್ತೆ ಸಂಡೆಕ್ಕ ಒಮ್ಮೆ
ಹ್ಮ ಹ್ಮ್
ಹಾಸ್ಟೆಲ್ನಂಗ ಇರ್ತಾಳೆಲ್ಲಾ ಆಕ ಎಲ್ಲ ತಿಳಿಸಿಿ ಹತಳ ಗೊತ್ತ ಹ್ಮ್ ಹ್ಮ್ ಈ ಸಂಂಡ ಪತವ ನಾೆ ಸಂಡೇ ದೋಸಾ ಮಂದ್ ಅಂದ್ರೆ ಎಲ್ಲಾರು ಬೆಟ್ಟೆ ಹಾಕ್ತಾರ ಹಂಗ ಕರ್ಕೊಂಬರಿ ಕರ್ಕೊ್ಂದ್ರ ಅವ್ರಿಗೆ ತಿಳಿಸಿ ಹೇಳಕ್ ಕೊಡ್ತ ಏ ಅಂದ್ರ ಒಂದ್ ಸರಿ ಗೊತ್ತಾಗ್ತಾವ ಹುಡುಗರಿಗೆ ಅವ್ರಿಗೆ ಬೆಟ್ಟ ಯಾವಾಗ
ಹೂ ಸ್ವಲ್ಪ ಇ ನಾವು ದಯ್ಯ ಅಂದ ತಕ್ಷಣ ಇನ್ನು ಸಣ್ಣ ಒಳಕ್ ಕಾಳಲ್ರರಿ ಕಳ್ಸ್ಬೇಕು ಕಳಸ್ಬಾರ್ದು ಅಂತ
ಎಲ್ಲ ಕಳ್ಸಬೋದು ಅದಕ್ಕೇ ಮತ್ತ ನಾವ್ ಕಳ್ಸವಲ್ಲ ಆದು
ಹಾ ನೀವು ಹಚಿರಲ್ಲ ಹೂ ನಾ ಹಚ್ಚಿಲ್ಲ ಅಂತ ಮಾಡಿದ್ದೆ ನೋಡಿ ಹೌದನ್ರಿ ನೀವು ಐದ್ನೇತ್ರರಿಂದ ದನ ಹಾಕ್ಬಿಟ್ರಿನ
ಹಾಂ ಐದನೇತ್ತಗ ಇರೋದರತ್ತ ಐದನೇ ಕ್ಲಾಸಗಿನ ಅಡ್ಮಿಷನ್ ಆಗಿ ಹೋಗ್ತವೆ ಎಕ್ಸಾಮ್ ಇರ್ ತಗಬಾರ್ದು ಪಾಸ್ ಆದ ಅಂದ್ರ ಇದತ ಅ ಅ ಧಾರವಾಡ ನಲ್ಲಿ ಸಿಕ್ಕತ್ ನಮ್ಮ ಅಲ್ಲೇ
ಹೌದೇ ಏನ್ ರೀ ಹ ಅಕಿ ಎಲ್ಲಾ ಅಡ್ಜಸ್ಟ್ ಆಗೇತ್ ಅಂತನ್ಿ ಅಕ್ಕಗೆಲ್ಲಾ
ಹೇ ಎಲ್ಲ ಅಡ್ಜಸ್ಟ್ ಆಗ್ಯತಾ ನಾವು ಹೋಗಿ ಬರ್ತಿರ್ತೇವ್ರೀ ಹ ಹಾ ಟೀಚಿಂಗ್ ಟೀಚಿಂಗ್ ಎಲ್ಲಾ ಚಲೋ ಇರ್ತ ಕ್ಯಾಂಪಸ್ನಗರ್ ಇರ್ತವು
ಹೂ
ಹೋಗ ಬರ್ಬೋದ ನಿಮ್ಗೆ ಹೋಗಿ ಪೇರೆಂಟ್ಸ್ ಹದ್ಿನೈದು ದಿವ್ಸಕ್ಕೆ ಒಮ್ಮೆ ಹೋಗಿ ಬೇಟ್ಟೆ ಬರ್ಬೋದು
ಹೂ ಈಗ ಆ ಮುಗೀತ್ಂದ್ರ ಎರಡ್ ತಿಂಗ್ಳ ರಜೆ ಕೊಡ್ತಾರ ಅವಾಗ ಮನಿ ಕಳಸ್ತಾರನ್್ರರಿ ಇ ಅವಾಗೂ ಅಲ್ಲೇ ಇಟ್ಕೊಂತಾರೀ
ಇಲ್ಲ ಹಂಗೇನಾರ ಹೆಚ್ಚಿಂದ ಮತ್ತೆ ನೀವು ಅವ್ರಿಗೆ ಸ್ಪೋರ್ಟ್ಸ್ನಾಗ ಅದಕ್ ಇದಕಂತಂದ್ರ ಹೋಗ್ಬೋದ
ಹೂ ಹೂ
ಹ ಇರ್ತವು ಇಲ್ಲಾಂದ್ರೆ ಎರಡು ತಿಂಗಳ ರಜಾಾಗ ಕೊಟ್ಟಿರ್ತಾರ
ಹ
ಬರ್ತಾರ ಹಾ ಮನೆಗ್ ಬರ್ತಾವ ನಮ್ಮ ಹುಡಗಿ ಸ್ಪೋರ್ಟ್ಸ್ ನಾಗ ಅದು ಮಾಡ್ತ ಮಾಡ್ತೀನ ಅಂತ ಅಂತ ಒಂದ ತಿಂಗ್ ಟ್ರೈನಿಂಗ್ ಕೊಟ್ಟ ಕಸತಾರೆ ಅವ
ಹೌದನ್ರಿ ಹೂ ನಿಮ್ಮ ನಿಮ್ಮ ಹುಡುಗಿ ಶಾಣೆ ಆತ ಬಿಟ್ರಿ ಹಂಗಾರ ಎಲ್ಲದರಾಗು ಅಡ್ಜಸ್ಟ್ ಆಾಕಿತ್ತ ಅಂದ್ರೆ
ಹೂ ಹೂ ಅಡ್ಜಸ್ಟ್ ಮಾಡ ಮಂತ ಹೋಗತಾನ ಅಷ್ಟ ಹೋದ್ಮೇಲೆ ಚೇಂಜ್ ಆಗ್ತಾರಲ್ಲ ಹೊಡ್ಕುಡ್ಲೆ
ಹೂ ಎಲ್ಲಾರೂ ಅದ್ನ ಅಂತಾರಿ ಮನ್ಾಗಿದ್ದ್ದಾಗ ಹಂಗ್ ಮಾಡ್ತಾವ ಹುಡ್ಗುರು ನೀವ ಹಾಕಿರ ಹಾ
ಹೂ ೋಗಿಿಂದ ಚೇಂಜ್ ಆಗಿಬಿಡ್ತವು ಹೂ ಆಮೇಲೆ ಆಮೇಲೆ ನೀವು ಊರಿಗೆ ಬಂದ್ರೆ ಜಲ್ದಿ ಬರಲ್ವಾ ಹಗೆ ಅಟ್ಯಾಚ್ಮೆಂಟು ಹಾ ಸಂಡೆ ಬರಿ ಸಂಡೆ ಸ್ಣ ಇಲ್ಲ ನಮ್ಮ ಸಂಬಂಧಿಕರದ ಫಂಕ್ಷನ್ ಐತಿ ಬಾ ಅತರವರು
ಹ್ ಹ
ಮತ್ತು ಸಾಯಂಕಾಲ ಮತ್ತು ವಾಪಸ್ ಹೋಗ್ತಾರ ಅ್ರಂಗ ಬಟ್ಟೆ ಆಾಗಿಿ ಹೋಗುವಂತರ ಅಂತ
ಹೂ ಆಯ್ತು
ಶನಿವಾರ ಹಿಂಗ ಫೋನ್ ಮಾಡ್ರಿ ರಾತ್ರಿ ಶನಿವಾರ ಒಂದು ಸರಿ ಫೋನ್ ಮಾಡಿದರೆ ಹೇಳ್ತೇನೆ ಅಂತ
ಹ ಹಾ
ಬೆಳಿಗ್ಗೆ ಏನ್ ದೂರ ಆಗಲ್ಲ ಒ ಸ್ವಲ್ಪ ಒಂದು ಬೆೇಟೆಗೆ ಹೋಗ್ಬಿಟ್ರೆ ಗೊತ್ತಾಗ್ತ
ಹೂ ಅಷ್ಟೇ ಮಾಡ್ತನ್ ತೋ ಹುಡ್ಗರು ನಮ್ಮೂ ಸಂಡೆ ಸ್ವಪ್ ಜಲ್ದಿ ಮುಗಿಸಕೊಂಡ್ ಕೆಲ್ಸ ಹುಡ್ಗರು ಕರ್ಕೊಂಡ್ ಬರ್ತೆೇವ ನ ಹ್ಮ್
ಹಾ ಇಷ್ಟಣ
ಹ್ಮ್ ಹ್ಮ್
ಅವ್ರಿಗೆಲ್ಲಾ ಇನ್ಫಾರ್ಮೇಶನ್ ಸಿಗ್ತ